ಮೇಡಮ್ ಹಾಯ್ ಮೇಡಮ್ ಹೌ ಆರ್ ಯು?
ಹಾಯ್ ಹೇಳಿ ಮೇಡಮ್ ಏನ್ ಮಾಡ್ತಿದ್ರಿ?
ಅದ
ಹ್ಮ್
ನಿದ್ದೆ ನಿದ್ದೆ.
ನಿದ್ದೆ ಮಾಡ್ತಿದ್ದಾ?
ನಿದ್ದೆ ಮಾಡ್ತಿದ್ದಾ ಇವ್ರಿಷ್ಟಿಷ್ಟ್ ಜೋರಾಗಿ ಮಾತಾಡ್ತಾವ್ರೆ ಎಲ್ಲೇ ನಾ ಕ್ಲಾಸ್ ಸಲ್ ಹೊಡ್ದಿರೋ ನಿದ್ದೇನೆ ಇಲ್ಲ್ ಹೋಡಿಲಿಲ್ಲ.
ಹಾ ಕ್ಲಾಸಲಾ ಚೆನ್ನಾಗ್ ನಿದ್ದೆ ಬಂತಲ್ಲ ನಿನ್ಗೆ.
ಹ್ಮ ಸರೀಗ್ ನಿದ್ದೆ ಮಾಡ್ದೆ ಇ
ಕಣ್ಣೋಡುದ್ರೆ ಗೊತ್ತಾಗ್ತಿತ್ತು ಬಿಡು.
ಇವ್ರು ಸೊಣಂದ್ರು ಕಮ್ಮಿನೇ ಮಾಡ್ಕೊಳಲ್ಲ ಒಳೆ ಜೋಡ್ ಜೋಡಾಗ್ ಹ ಹೊಡ್ದಂಗ ಮಾತಾಡ್ತಾರಷ್ಟೆ.
ಹ್ಮ್ ಅವ್ರ್ ಮಾತಾಡೋದೆ ಕಿತ್ತಾಡೋತರ ಇರುತ್ತೆ.
ಹೌದಕಣೆ ಒಂದು ಸ್ಲೋ ಆಗಿ ಮಾತಾಡೋದು ಏನು ಇಲ್ಲ ಒಳ್ಳೆ ಕಚ್ಚಡ ತರ ಕಚ್ಚಡಾನೇ ಅವರು ಆ ಲಾಂಗ್ವೆ ಚ್ಚವ್ರೆ.
ಹ್ಮ್
ಸ್ವಲ್ಪ ಜನ ಎಲ್ಲ ಗೊತ್ತಿಲ್ಲ.
ಆ ಆಲ್ಮೋಸ್ಟ್ ಎಲ್ಲ.
ಯಾರೇ ನೋಡು ನಿಧಾನಕ್ ಮಾತಾಡ್ತಾವ ಅವು. ಜೋರ್ ಜೋರಾಗೀ ಏನೇನೊ ಏನೋ ಮಾತಾಡ್ತವ್ ತು.
ಹ ಹ.
ಅವ್ರಿಗೆ ಒಂಚೂರ್ ಲಾಂಗ್ವೇಜ್ ಗೊತ್ತಾದ್ರೆ ಸರೀ ಬೈತಿದ್ದೆ ಕಣೆ ಸರಿ ಚಿತ್ತ
ಹ್ಮ ಇಂಗ್ಲೀಷಲ್ ಬೖಯೆ.
ನಂಗೇನು ಇಂಗ್ಲೀಷೇ ಬರಲ್ಲ ಬಿಡೆ ಹೇಳ್ಕೊಡ್ತೀಯ ಅಂದ ನೀನ್ ಅದು ಹೇಳ್ ಕೊಡಲ್ಲ.
ಏ ನೀನ್ ಇಂಗ್ಲೀಷ್ ಅಲ್ಲಿ ಮಾತಾಡ್ತಾನೆ ಇದ್ರೆ ನನ್ ಜೊತೆ ಬಂದ್ಬಿಡುತ್ತೆ ನೀನ್ ಮಾತಾಡಕ್ಕೆ ರೆಡಿನೇ ಇರಲ್ಲ.
ಬಟ್ ಕನ್ನಡದಲ್ಲಿ ನನ್ನ ನಿನ್ನ ಬಾಂಡಿಂಗ್ ಚೆನ್ನಾಗಿದೆ. ಕೆಟಿಜಿ ಫುಲ್ ಫಾರಂ ಹೇಳೇ ಹೇಳು.
ಏನೋ ಅಂದ್ಯಲ್ಲ ಕೊಂಡಿ
ನಾನು ಫುಲ್ ನಿದ್ದೇಲ್ಲಿದ್ದೆ ಕಣೆ ನಗಕ್ಕೆ ಆಗ್ತಿಲ್ಲ ಬಾಯಿ ಫುಲ್ ಒಣಗಿತ್ತು. ಅದರಲ್ಲೂ ಫುಲ್ಲು ನಗು.
ಹ ಹ ಹ ಹ.
ಹ
ಕ್ಲಾಸ್ ಎಲ್ಮಿಯಾ
ಮಿಯಾ ಅವ್ರು ಯಾರ ಮಲಯಳಿ ಹುಡ್ಗಿರ್ ಹೆಂಗ್ ನಕ್ಕಿದ್ದಾರೆ
ಅಲ್ವಾ
ನು
ಕ್ಲಾಸ್ ಅಲ್ಲಿ ಗೊತ್ತಾಗ್ಬಾರ್ದ ಹಂಗೆ ಮಿಯ ಅಂಧ್ಬಿಟ್ಟು ಬಿಟ್ಟ ಸುಮ್ನೆ ಕುೂತ್ಕೊಬಿಡ್ಬೇಕು ಸುಮ್ನೆ ಕೂರಕ್ಕೆ ಆಗಲ್ಲ ಗಣೆ ನಂಗೆ ಫುಲ್
ನಂಗೆ ಫುಲ್ ನಗು ಬಂದ್ಬಿಡ ಆಮೇಲೆ ನಾನೇ ಅಂತ ಗೊತ್ತಾಗ್ಬಿಡುತ್ತ ಅದಕ್ಕೆ ಏನು ಮ್ಯಾವ್ ಅಂತೀನಿ ಅಷ್ಟೆ
ಆದ್ರೂ ಅಂದಲ್ಲ ಎಷ್ಟೊತ್ತು ಅಂದೇ ಯಾರು ತಲೆನೆೇ ಕೆಡಿಸಿಕೊಳಿಲ ಕಣಲಿಲ್ಲ ನೀ
ಅವರವ ಅದೇ ಅವ್ರವ್ರು ಬ್ಯುಸ ಆಗಾರ ಅವರವ್ರ ಕೆಲ್ಸದಲ್ಲಿ
ಹಾ
ಲಾಂಗ್ ಆನ್ಸರ್ ಬರಿ ನಾನು ಇವಾಗ ಕುತ್ಕೊಂಡು ಸರಿ ಬರೀತೀನಿ
ಹ್ ಬರಿ ಮ್ಯಾ ಹಾ
ನಮ್ಮಲೆ ನಮ್ಮ್ೂಊರಲ್ ಹುಲಿ ಆಗೆ ಕೂಗೋಧು
ಹ ಯಾರ ಹುಳಿ ರಘು ರಘು ಅನ್ನಾನ
ಹ್ಮ್ ಯ ಅವನ್ ಚೆನ್ನಾಗಿ ಹೇಳ್ತಾನ ಮತ್ತೆ ಇದು ಮಿಯಾವ್ ಕೋಕೋ
ಹ ಮಿಯಾ ಅಗ್ಗಗ್ಗಗ್ಗಗ್ಗ ಅದು ತಾನೇ ಅದ್ ರೀಲ್ಸ್ ಅಲ್ಲಿ ಫೇಮಸ್ ಆಗಿದೆ
ರೀಲ್ಸ ಗೊತ್ತಿಲ್ಲ ಏನೋ ನಂಗೆ ಅವನು ಹೇಳ್ತನ ಕಕ್ಕಕ್ಕ ಅವನ್ ಚೆನ್ನಾಗ ಅವನ್ ವಾಯಸ್ ಚೆನ್ನಾಗಿದೆ ನೋಗ ಇದೆ ಮಿಯಾ
ಹ ಹ
ಮತ್ತೆ
ಹಾ ಹೇಳ ಹೇಳು ಹ್ಮ ಏನ್ ಹೇಳಿ ಲಾಂಗ ಆನ್ಸರ್ ಇವಾಗ
ಅವ್ಳ ಕಾಲ್ ಮಾಡಿದ್ಲಾರ್ಪೀತಾ ಮತ್ತೆ
ಅವಳ್ದನ ಅವಳಿಗೆ ಸರಿಯಾಗಿ ಎಷ್ಟು ಸಿಗ್ತಿತ್ತು ಗೊತ್ತಾ ನಮ ಮೂರ್ ಜನದಿಂದ ಎ ಎರಡ್ ಸಾವ ಅೈನವರು ಒಬ್ರದು ಹೋಗ್ಲಿ ಇಬ್ರದು ಪಾರ್ಟ್ನರ್ಶಿಪ್ ನಲ್ಲಿ ತಗೊತಿದ್ರು ಒಬ್ರು ಇನ್ ಲಾವಣ್ಯ ಅಂದ ನಂದು ಒಬ್ರೊಬ್ರು ತಗೊತಿದ್ರೆ ನೀನ್ ಕಟ್ಟಿಸ್ ಕ್ರ ಅಲ್ಲಿಂದ ನಮಗ ಆಚೆನೇ ಬಿಡಲ್ಲಂತೆ ಕಟ್ಟೆ ರಿಸೈನ್ ಮಾಡ್ಕೊಂಡ್ ಕೆಲ್ಸ ಬರ್ಬೇಕಂತೆ
ಹಾ
ಎಲ್ಲಾ ಫೇಕ್ ಕಣ ಇವೆಲ್ಲ ಕಂಪ್ನಿ ಇವೆಲ್ಲ
ಫಾರಿನ್ ಕಂಪ್ನೀಸ್ ಎಲ್ಲಾ ಇವು ಇಂಡಿಯಕ್ ಬಂದು ನಮ ದುಡ್ ಕಲೆಕ್ಟ್ ಮಾಡ್ತವಿ ಹಿಂಗ ಅಂತಾರ ಅಷ್ಟೆ.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
ಇವಳು ಓದದ್ ಬಿಟ್ಟಿದ್ದಾಳಲ್ಲ ಸಿಕ್ಕಾಕೊಂಡ್ ಬಿಟ್ಟಾಳಲ್ಲಿ.
ಹಾ ಇವ್ಳ ಯಾಕ ಹೋದದ್ ಬಿಟ್ಟಿದಾಳೆ.
ಯಾರಿಗ ಗೊತ್ತು ಅವ ಅವ್ಳಿಗೆ ಗೊತ್ತು ಶೋಕಿ ಮಾಡ್ಬೇಕ. . ಅದ್ ಮಾಡ್ಬೇಕು ಅಂತ ಇವ್ಳು ಹ ಚೆನ್ನಾಗ್ ಅರ್ನ್ ಮಾಡ್ಬೇಕು. ಅಂತ ಹೋಗ್ಬಿಟ್ಟಿದ್ದಾಳೆ. ಇನ್ನು ಅವಳು ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ಐವತ್ ಸಾವಿರ ಕೊಟ್ಬಿಟ್ಟನೆ. ಐವತ್ತು ಕೊಟ್ಟಿದ್ದಾಳ ಎಷ್ಟು ಹಾ. ನಮಂಗ ಸಿಕ್ಕಕ್ಸಿ ಅವಳ ಇಸ್ಕೊಂತಿದ್ಲ ಅವಳ ಪೇಮೆಂಟ್ ಅವಳು ಫಸ್ಟ್. ಹ್ಮ್ ನೋಡಿ ಹೆಂಗ ಹೆಂಗಿದೆ ನಮ ಶಿವಮೊಗ್ಗದಲ್ಲ. ಒಂದ ಮತ್ಗೆ ನಾವು ಎಷ್ಟ್ ಕೊಡ್ತಿವಿ ಗೊತ್ತಾ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕ ಸಾವ. ಸಾವಿರ ಕೊಡ್ತಿವ ಗೊತ್ತಾ ಪಿ ಜೀ ಗೆ.
ಹೂ ಅದು ಒನ್ ಮಂತ್ ಗ ಕೊಡೋದು ಇವ್ರ ಹೆಂಗ್ ಇಸ್ಕೋತವ್ರಿ ನೋಡ.
ಅಲ್ಲೇ ಗೊತ್ತಾಗುತ್ತಾನೆ ಇಬ್ರು ಶೇರಿಂಗ್ ಮಾಡ್ಕೊಂಡು. ಅಲ್ಲ ಅವ್ರ ಮೇಡಮ್ಮ ಇವಳು ಶೇರಿಂಗ್ ಮಾಡ್ಕೊಂಡು. ನಮ್ಮನ್ ಬಾವಿಗ ತಳ್ಳತಿದ್ರಲ್ಲ. ಅವ್ಳ ಸಿಗ್ಬೇಕ ಇಗ ಸರಿ ಬೈತೀನಿ ಅಂತ. ತ್ತಾ ಹೆಂಗ್ ಬೈತೀನಿ ಗೊತ್ತಾ.
ಹ್ಮ್. .
ಬಿಡು ನಾವ್ ಆಗೆ ಕಾಲ್ ಮಾಡಿದ್ದೀವಿ ಅವಟ್ ಪಫಸ್ಟ್ಂಗ ನಂಗ ಮೆಸೇಜ್ ಮಾಡಿದ್ಲು.
ನಾವೇ ನಾವೇ ಹೋಗಿ ಹೋಗಿ ಬಾವಿಗೆ ಬೀಳಕ್ ನೋಡಿದು.
ಆ. ಬೀಳಕ್ ಹೋಗಿದ್ದು ಅದು ಸೆಕೆಂಡ್ರಿ ಫಸ್ಟ್ ಟೈಮ್ ಅವಳೇ ನಂಗೆ ಆತರ ಮೆಸೇಜ್ ಮಾಡಿದ್ಲು. ಅದಕ್ಕೆ ರಗು ಬೇಡ ಅಂತ. ಸುಮ್ನೆ ಇದ್ದ ರಘು ಇಷ್ಟೆಲ್ಲ ದ ಡೀಪ್ ಆಗಿ ಹೇಳಿ ಹೇಳಿರ್ಲಿಲ್ಲ ಫಸ್ಟ್ ಗೆ. ಆಮೇಲೆ ನಿನ್ನೆ ನೈಟ್ ಒಂದ್ ಗಂಟೆ ವರ್ಗು ಮಾತಾಡಿದ್ವಿ ಗೊತ್ತಾ. ನಂಗ ಭಯ ನೀನ್ ಎಲ್ಲಿ ಬಟ್ಟೆ ತುಂಬಕೊಂಡೆಲ್ಲ ಬಂದ್ಬಿಡ್ತೀಯ ಏನ ಅಂತ.
ನನ್ಗ್ ಗೊತ್ತಿತ್ತು ನಾನು ಬಟ್ಟೆ ಯಾವದು ತುಂಬಕೊಂಡೇ ಇರ್ಲಿಲ್ಲ ನಾನು.
ನಾನು ಅಷ್ಟೇ ಬಟ್ ಅದಕ್ಕೆ ಎರಡ್ ಮೂರ್. ಸಲ ಕಾಲ್ ಮಾಡ್ದೇ ಸುಮ್ನೆ ಕಾಲೇಜಿಗೆ ಬಾ ಹೇಳ್ತೀನಿ ಅಂತ.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
ಇನ್ನ ರಘು ಬಜಾಜ್ ಚಲೆ ಇರೋದು ಮೂ ಮೂವತ್ ನಾಲ್ಕು. ಇಪ್ಪತ್ತೆರಡು ಕೊಡ್ತಾರ ಅವರಿಗೆ.
ಹ್ಮ್.
ಅದು ಫೀಲ್ಡ್ ವಿಸಿಟಿಂಗ್ ಕೂಡ ಇರುತ್ತೆ. ಅವ್ರಿಗ್ ಹ್ಮ್ ಅಷ್ಟೇ. ಫುಳ್ಳೆ ವ ಕೆಲ್ಸ ಇರುತ್ತೆ. ನಾವೇನ್ ಕುೂತ್ಕೊಂಡೆ ಮನೇಲ್ಲ ಕುತ್ಕೊಂಡ್ ಅಷ್ಟಷ್ಟು ದುಡ್ಡು ಕೊಡ್ತಾರಾ.
ಒಂದೊಂದ್ ಕೆಲ್ಸದಲ್ಲಿ ಸಿಗುತ್ತೆ ಕಣೆ ಇವರದು ಫ್ರಾಡ್ ಐತೆ ಬಿಡು.
ನೋಡಿದ್ದೆ ಅದೇ ಪೇಪರ್ ಟೈಪಿಂಗ್ ಮಡನ್ವ. ಆದ್ರೆ ತುಂಬಾ ಟೈಮ್ ತಗೊಳುತ್ತೇನಪ್ಪಾ ನಮಗ್ ಟೈಪಿಂಗ್. ಬರಲ್ಲ ಅಷ್ಟ ಐವತ್ತು ಪೇಜಿಗೆ ಏನೂ ಹದಿಮೂರು. ಸಾರ ಅಟ ಅ ಅಷ್ಟು ಐವತ್ತೈವತ್ತು ಪೇಜ್ ಮಾಡ್ತೀವ ನಾವು ಟೈಪಿಂಗು.
ಐವತ್ತು ಪೇಜಿಗೆ ಹದಮೂರು ಸಾವಿರನಾ.
ಹದ್ಮೂರ್ ಸಾವಿರದ ಐನೂರು ನಾನ್ ಹಿಂಗೆ. ನೋಡಿದ್ದ ಇನ್ಸ್ಟಾ ದಲ್ಲಿ ಹ. ತಿಂಗಳಿಗಲ್ಲ ಪೇಜಸ್ಗೆ.
ಅದೇ ಮಂತ್ಲಿ ಎಷ್ಟು.
ಮಂತ್ಲಿ ಅಂತಲ್ಲ ಪೇಜ್ ಮೇಲೆ ಲೆಕ್ಕ.
ಏ ಅದೇ ಕಣೆ ಮಂತ್ಲಿ ಐವತ್ತು ಪೇಜ್ ಮಾಡಿದ್ರೆ ಹದಿಮೂರು ಸಾವಿರ. ಹಂಗೆ ತಾನೆ ಹ ಅದೇ ಕೇಳ್ತಿರೋದು.
ಅಷ್ಟೆಲ್ಲಾ ನ ಟೈಪಿಂಗ್ ಓಡ್ಬೇಕಲ್ಲ ನಮ್ ಕೈಯ ಎಲ್ಲ ನಮ್ ಕೈ ಇದು ಅಲ್ಲಾ. ಟ್ಯಾಪು ಇಲ್ಲ ಸುಮ್ಮನೆ ಫೋನ ಅಲ್ಲಿ ಎಷ್ಟು ಫೋನ್ ಇ. ಪ್ರೆಜ್ಡ್ ಕೊಡೋದು ಭಾರಿ ರೇಟ ಇಂದು ಅಲ್ಲ ನಂದ ಬಿಡು.
ಹ್ಮ ಪೋನಿಗೆ ಪ್ರ್ರೆಷರ್ ಕೊಡ್ತಾಳೆ ಹ.
ನಂದ ಹ್ಯಾಂಗ್ ಹೊಡಿತಿದ್ದೆ ಕಣೆ ಸ್ಕ್ರೀನ್ ಕಾರ್ಡ್ ಬೇರೆ ಇಲ್ಲ.
ಹ್ಮ ಏನ್ ನಂದು ಏನು.
ಪೋನ್.
ಸ್ಟೋರೇಜಾ.
ಸ್ಟೋರೇಜ್ ಎಲ್ಲ ಎಷ್ಟ ಕೊಟ್ಟಿದ್ದೆ ಅಂದೆ.
ಫಾರ್ಟಿ ಟು..
ಫಾರ್ಟಿ ಟು ಕೊಟ್ಟಿದ್ದ ಇದ ಅದ. ಹಾ.
ಹ್ಮ್.
ನಿಮಿಷ ಆಯ್ತು ನೋಡ ಫಸ್ಟ್ ಏ ಹಾ ಲೆವೆನ್ ಆಗ. ಮಾತಾಡ್ತಾ ಮಾತಾಡ್ತಾ.
ಏಯ್ಟ್ ಆಗೈತೆ ಏಟ ಮಿನಿಟ್ಸ್.
ಏಯ ನಂಗೆ ಎಷ್ಟು ತೋರಸ್ತಿದೆ ಗೊತ್ತಾ ಏಟ್ ಆಗಿದೆ. ಏಟ ಅಗಿದೆ ಕಟ್ ಮಾಡ್ಬೇಡ.
ಹ ಏಟ್ ಏ ನಾನು ಅದು ಹೇಳಿದ್ದು.
ಮತ್ತ. ಏನ್ ಏನೇನ್ ಏನೇನ್ ಪ್ಲಾನ್ ಇದೆ ಹೇಳ. ಮನೆ ಹಾಳ್ ಪ್ಲಾನು.
ಮನೆ ಹಾಳ್ ಪ್ಲಾನ ಸೆ ಗೊತ್ತಿಲ್ಲ ನನ್ಗುನು ಏನೇನ್ ಪ್ಲಾನ್ ಅಂತ. ನೋಡಣ ಮನೆ ಹಾಳ್ ಪ್ಲ್ಯಾನ್ ಮಾಡಿಬಿಟ್ಟು ನಿನ್ಗೆ ಹೇಳ್ತೀನಿ ನೀನುಬ್ ಬಾ ಮನೆ ಹಾಳು ಮಾಡಕ್ ಆಯ್ತಾ.
ಯನ್ ಮನೆ ನಮ ಇಬ್ರ್ದ ಮನೆಯ ನಾವೇ ಹಾಳ್ ಮಾಡ್ಕೊತಿದ್ವಲ್ಲ.
ಹ್ಮ್.
ಮನೆ ಮನೆ. ಮಾರಕ್ ಹೊಂಟಿದ್ವಲ್ಲ ನಿಮ್ಮಪ್ಪ ನಿಮ್ಮಮ್ಮ ನಮ್ಮ್ ಅಪ್ಪ ಅಮ್ಮ ಎಲ್ರೂ ಹೋಗವಿ. ಸುತ .
ಇಲ್ಲ ನಿಮ್ಮ ಅಪ್ಪ ಅಮ್ಮ ನಮ್ಮನೆಗ್ ಬರ್. ಇರು ನಮ್ಮಪ್ಪ ಅಮ್ಮ ನಿಮ್ಮನೆ ಹುಡ್ಕೊಂಡ್ ಬರ್ತಿದ್ರು.
ಹುಡ್ಕೊಂಡ್ ನಾವ ಎಲ್ಲಿಇದ್ದವಿ ನಾವಿದ್ದೀವಿ. ನಾವ್ ಎಲ್ಲಿ ಇದ್ದಿವಿ ಅಂತ ಹುಡ್ಕೊಂಡ್ ನಮಗ್ ಸರಿಯ ಬಾರ್.
ಹಾ ಅಷ್ಟೇ.
ಕಡ್ಗ ಬೆಳ್ಳಿ ಎಲ್ಲಾ ಮಾರಕಹೋಂಟೀವ ಎಲ್ಲ ಯಾವತ..
ಬೆಳ್ಳಿ ಮಾರಕ್ಕೆ ಫುಲ್ ರೆಡಿ ಇದ್ವಿ ಅಲ್ಲಾ ಇಬ್ರುನು.
ಆದ್ರೂ ನಾವ್ ಅಷ್ಟ ಯಾವತ್ತು ಮಾರಿಲ್ಲ ಕಣೆ ತಗೊಂಡೇ ಇರೋದು ಗೊತ್ತು ಬಟ್ ಮಾರಿರದು ಅಂತ್ರುಗೊತ್ತಿಲ್ಲ. ಇಲ್ಲ ಹು ಹು ಹೆಂಗ್ ಮಾರರ್ಬೇಕಂತಾನೂ ಗೊತ್ತಿಲ್ಲ ನಮಗೆ ಎ ಅರ್ಧ ರೇಟಿಗೆ ತಗೊಂಡು ಅರ್ಧ ಅವರು ಕೊಂತಿದ್ರು ನಮ್ಗೊತ್ತು ಆಗಲ್ಲ.
ಮೋಸ ಮಾಡ್ತಿದ್ರು ನಮ್ಗ್ ಗೊತ್ತಾಗ್ತಾನೆ ಇರ್ಲಿಲ್ಲ ಗುಗ್ಗು ನನ್ ಮಕ್ಳು ನಾವು.
ನಮಗ್ ಇಷ್ಟ ಸಿಕ್ಕಿದ್ರೆ ಸಾಕು ಅಂತ ಓಡ ಹೋಗ್ತಿದ್ವಿ ಇವಾಗ ಬೆಳ್ಳಿ ರೇಟು ಒನ್ ನಾವ್ ಇಷ್ಟೆಲ್ಲ ಕೊಡ್ತಿದ್ರ ಅಂದ್ರೆ ಒಂದ್ ಟ್ವೆಂಟಿ ತೌಸಂಡ್ ಆದ್ರೂ ಬಂದೇ ಬರುತ್ತೆ ಬೆಳ್ಳಿ ರೇಟ್ ಜಾಸ್ತಿ ಆತ ತೂಕದ್ಮೇಲೆ ಹೋಗುತ್ತೆ ಹ ನಾವು ಸಿಕ್ಸ ತೌಸಂಡ್ ಇತ್ಕೊಂಡು ಇಷ್ ಎಲ್ಲ ಕೊಟ್ಟಬಿಟ್ರ ಅವ್ರರಿಗೆ ಇಷ್ಟಲ್ಲ ಲಾಭ
ಅವ್ರಗೆ ಎಷ್ಟು ಲಾಭ ನಮಗೆ ಎಷ್ಟು ಲಾಸು.
ಥಿ ಥಿಂಕೆ ಮಾಡಲ್ಲಲ್ಲ ನಾವು.
ಬುದ್ಧಿನೇ ಇಲ್ಲ ನಮ್ಗೆ ಒನ್ ಚೂರುನು.
ಹ್ಮ್ ಯಾರೋ ಏನೋ ಹೇಳಿದ್ರು ಅಂತ ಕೇಳೋದಲ್ಲ ಕೋ ಜಗತ್ತೇ ಫೇಕ್ ಗೊತ್ತಾ ಒಬ್ರಗ್ ತಳ್ಬಿಟ್ಟು ನಾವು ನಮ್ದ ದುಡ್ ತಕ್ಕೊಳೋದ ಅಂತಾ ಇದು. ಆಮೇಲೆ ನಮಗ್ ಕಟ್ಟಿಸಬಿಟ್ಟು ನಮಗ್ ಏನ್ ಅಂತಿದ್ರು ಗೊತ್ತಾ ನಾಲ್ಕ್ ಜನನ್ ಸೇರ್ತ್ರಿ ನಾಲ್ಕ್ ಜನನ್ ಸೇರ್ಸ್ತ್ರಿ ನಿಮ್ ದುಡ್ಡು ತಸ್ ಕೊಡ್ತವಿ ನಾವ ಎಲ್ಲಿಂದ ಬಕ್ರ ನ ಹೇಳು. ಬರ್ಬೇಕಿತ್ತು ಅವರು ನಮಗೆ
ನಾವೇ ಬಕ್ರ ಆಗಿ ಸತ್ತಿದ್ದೀವಿ ಅಲ್ಲಿ.
ನಮಗೆ ಅಲ್ಲ ನಾವು ಇನ್ನ ಸೇರ್ಸಿ ಅವ್ರ ನಮಗ್ ಚಪ್ಲಿಂದ ಹೊಡತಿರ್ಲಿಲ್ವ. ನೀನೇನ ನ ಸೇರ್ಸಿದ್ದು ಐವತ್ತ ಸಾವಿರ ಹೋಯ್ತು. ಹಂಗಂತ ನಮಿಗೆ ಸರಿ ಬಯ್ತಿರ್ಲಿಲ್ಲ.
ಹ್ಮ ಮತ್ತೆ ನೀವಾಗ ನೀವೇ ಬಂದಿದ್ ಇದು ನಾವೇನ್ ಕರ್ದಿದ್ವಾ ಅಂದಬಿಟ್ರೆ.
ಹಾ ಅರ್ಪಿತಾ ಹಿಂಗೆ ಹೇಳ್ತಿದ್ಲು ಮಸ್ಕ ಹೊಡತಿದ್ಲು. ಅವಳ್ ಅಜ್ಜಿನ್ ಶಿಗ್ಲಿ ಕಣೆ ಶಿಕಾರಿಪುರದ.
ಒಳ್ಳೇದಾಯ್ತು ಅಣ್ಣಂಗ ಹೇಳಿ.
ಹೌದು ಕಣೆ ನಾವ್ ಏನೇ ಮಾಡಿದ್ರು ದೊಡ್ಡ ನಮಗೆ ಮನೇಲಿ ಕೇಳಲಿಲ್ಲ ಅಂದ್ರು ನಮಗೆ ಪರಿಚಯ ಇರೋರಿಗಾದ್ರು ಕೇಳ್ಕೋಬೇಕು. ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ರಘುನು ಹೇಳಿದಾನ. ನಂಗು ಎಲ್ಲಾ ಕಾಲ್ ಬಂದಿತ್ತು ನಾ ನಮ್ಮನೆ ಪಕ್ಕದ ಹುಡ್ಗಿ ಹಿಂಗೆಲ್ಲಾ ಮಾಡಿ ಊರಲ್ಲಿರೋ ಅಣ್ಣನ ಹತ್ರ ಎಲ್ಲಾ ದುಡ್ಡಿಸ್ಕೊಂಡು ಗೊತ್ತಾಗಿ ಮನೇಲಿ ಸರಿ ಬಾರ್ಸಿದ್ದಾರೆ ಆದ್ರು ಬ್ಯಾಗ ಏತ್ ಕಕೊಂಡ್ ಹೋಗಿದಾಳೆ ಏನೇನೋ ಹೇಳ್ತಿರ್ತ್ತಾ
ಹ್ಮ ಹ್ಮ
ಇದೆಲ್ಲಾ ಬೇಕಿತ್ತ ನಮಗೆ ಒಳ್ಳೆ ಓದೋ ಓದದ್ ಬಿಟ್ಟೆಲ್ಲ.
ಹ
ಓದ್ಕೊಳೆ.
ಓದ್ಕೋತ್ ಆಯ್ತು ಓದ್ಕೋ
ಇರು ನೀನ್ ಏನ್ ಮಾಡ್ತೀಯ?
ಓದ್ಕೋತೀನಿ ನಾನು ಬರ್ಕೋತೀನಿ.
ಬರಿ ಫಸ್ಟ್ ಬರ್ಕೊಳಣ ಆಮೇಲ್ ಓದ್ಕೊಳೊಣ. ಏನೇ ಅವಿ
ಆ
ಹತ್ತತ್ ಮಾರ್ಕ್ಸಿಂದ ಓದ್ಕೊಬಿಟ್ಟು ಆಮೇಲ್ ಒಂದ್ ತ್ರೀ ಮಾರ್ಕ್ಸ್ ಇಂದ ಅದ್ರಲ್ಲೇ ಒಂದ್ ಚೂರ್ ಚೂರ್ ನೋಡ್ಕೊಂಡ್ರೆ ನಾವ ಅಣ್ಣಾ ತಂಗಿ ಪಾಸ್ ಆಗ್ಬಿಡ್ತೀವಾ.
ಹ್ಮ್
ನೆಕ್ಸ್ಟ್ ಬಯೋ ಕೆಮಿಸ್ಟ್ರಿ ಇವ್ರ ಹತ್ರ ನೋಟ್ಸ್